ಸ.
ಏನು ದೊಡ್ಡವರು ನೆನ್ಸ್ಕೊ್ಬಿಟ್ಟಿದ್ದೀರಾ.
ಹಲೋ
ಹೌದ ಹ
ಅವಾಗವಾಗ
ತಿಳಿಸ್ತಾ ಇ ನೆನಪಿಸ್ತಾ ಇರ್ತೀವಿ.
ಅವಾಗವಾಗ ನೆನಪಸ್ ನೆನಪತಾ ಇರ್ತೀರಾ ನೆನ್ಸ್ಕೊಂತಾ ಇರ್ತೀರಾ.
ಅಂತ ಇರ್ತೇನಿ ನಮಗೆ ಮಾಡ ಮಾಡೋ ಅರ್ಥ ಆದ್ರೆ ನೀವು ಒಬಾ. ಹ ಎಂತ ವರ ಇರತರಲ್ಲ.
ಕಾರ್ಯನಿರಾತರ ಆಗರ್ತೀರಾ ನಾವ
ಹಂಗೆ ಇರು. ಮತ್ತೆ ಅಂದ್ರುನು ನಾವು ಮಾತಾಡ್ತೀರಿ ಮಾತಾಡ್ ಇವಲ್ವಾ ನೀವು ಕರೆ ಮಾಡೋಕೆ ಏನಾಗುತ್ತೆ. ನಾವು. ಏನೇ ಕೆಲ್ಸ ಇರ್ಲಿ ಕರೆ. ತ್ತಿ ಮಾತಾಡ್ತೀವರ್ವಾ.
ಏನ್ ಮಾಡ್ತಿದ್ದೀರಾ ನೀವು.
ಸರಿಯಾಗಿ ಕೇಳಿಸತಾ ಇಲ್ಲ ಎಲ್ಲಿ ಇದಿರಾ ನೀವು. ಹಲೋ. ಹಲೋ
ಕೇಳಿಸ್ತಾ ಇಲ್ಲ.
ಕಿವಿಯಲ್ಲಿ ಇಟ್ಕೊಂಡಿದ್ದೀನಿ.
ಹೌದಾ.
ಅದಕ್ಕೆ ಸರ್ ನಿಮ್ಗೆ ಸರಿಯಾಗಿ ಕೇಳಸ್ತಾ ಇದೆನಾ.
ಹ್ಮ್.
ಮಾತಾಡಿ ಮಾತಾಡಿ.
ಮಾತಾಡು.
ನೀವು ಅವೆಲ್ಲ ಕಿವಿಗೆ. ಹಚ್ಕೊಳ್ಬೇಡಿ.
ನಾನೇನು ಕಿವಿಗೆ ಹಚ್ಕೊಂಡಿಲ್ಲ.
ಹೌದಾ.
ಹ್ಮ್.
ಹ್ಮ.
ನಿಮ್ಗೆ ತಿನ್ನೋದ್ರಲ್ಲಿ ಏನಂದ್ರೆ ಇಷ್ಟ.
ನನ್ಗೆ ದೋಸೆ ಅಂದರೆ ಇಷ್ಟ ನಿಮ್ಗೆ.
ನನ್ಗೂ ದೋಸೆ ಅಂದ್ರೆ ಇಷ್ಟ. ಅದು ಮಸಾಲೆ ದೋಸೆ ಅಂದ್ರೆ ಇಷ್ಟ. ನನಗ್ ತುಂಬಾ. ತುಂಬಾ ಇಷ್ಟ ಎಲ್ಲ ಇಷ್ಟ. ಅದು ಇತ್ತೀಚಿಗೆ
ನಂಗೆ ಕಾರಪುಡಿ ಹಾಕಿರ್ತಾರಲ್ವಾ
ಹು
ಕಾರಪುಡಿ ಹಾಕಿರ್ತಾರೆ ಅದರಲ್ಲಿ ಬೆಣ್ಣೆ ಹಾಕಿರ್ತಾರೆ ಅಲ್ವಾ ಬೆಣ್ಣೆ ದೋಸೆ ಅದೊಂದು ಚೆನ್ನಾಗಿರುತ್ತೆ
ಹು
ನನಗೂ ನಾಟಿ ಕೋಳಿ ಅಂದ್ರೆ ಇಷ್ಟ
ಮತ್ತೆ ಮತ್ತ
ನಾಟಿ ಕೋಳಿ ಮುದ್ದೆ
ನೀವ ಮುದ್ದೆ ಎಲ್ಲಾ ತಿಂತಿರಾ
ಹಾ ತಿಂತೀನಿ ನೀವು
ನಾವ ತಿನ್ನಲ್ಲ ನಾವು ರೊಟ್ಟಿ ತಿಂತೀವಿ ನಂಗೆ ರೊಟ್ಟಿ ರೊಟ್ಟಿ ಅಂದ್ರೆ ಇಷ್ಟ
ಹೌದಾ
ಕೋಳಿ ಅಲ್ರಿ ರೊಟ್ಟಿನೇ ಚೆನ್ನಾಗಿರುತ್ತೆ ಅಲ್ವಾ
ಹಾ ಹಾ ಅದನ್ನು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅವರ ಅವರ ಅವಗೆ ಅದು ಅದು ಕಂಡ್ರೆ ಇಷ್ಟ ಹೌದು ಹ ಮತ್ತೆ ಹೇಳ್ಬೇಕು ಏನ್ ಮಾಡ್ತಾ ಇದ್ದೀರಾ
ಸುಮ್ನೆ ಮಲಗಿದ್ದೀನಿ ಮನ್ಗಿದೀರಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ
ನಿದ್ದೆ ಬರ್ತಾ ಇಲ್ವಾ
ಬರ್ತಿದೆ ಅನಸತ ಸಮಯ ಆಗಿದೆ ಅಲ್ವಾ
ಹೌದಾ
ಹೂ
ಮತ್ತ ಮತ್ತೆ ಹೇಳಿ
ಎಲ್ ಹೋದೆ
ನಿಮಗೆ ಏನು ಅಂದ್ರೆ ಇಷ್ಟ ಹ
ಅಂದ್ರೆ ತಿನ್ನೋದ್ರಲ್ವಾ
ತಿನ್ನೋದ್ರಲ್ಲಿ-
ನನ್ಗೆ ನನ್ ಸ್ನೇಹಿತ ಅಂದ್ರೆ ಇಷ್ಟ
ಹೌದಾ
ಹೌದು
ನಂಗೆ ಕೂಡ ಇದ್ದಾರೆೆ ಒಬ್ಬ ಸ್ನೇಹಿತೆ ಇದ್ದಾನೆ ಅವ್ಳ್ ಇಷ್ಟ ಹದು
ಹಾ
ಹಲೋ ಹೇಳಿ
ಹೇಳ್ಬೇಕು ನೀವೆ
ಅವಳು ಅಪರೂಪ ಸಿಕ್ಕ ವಜ್ರ ಹೆಂಗೆ
ದಾ
ಬ
ಏನೋ ಬಿಡಿ ನಿಮ್ ಸ್ನೇಹಿತೆ ನೀವು ತುಂಬಾ ಪುಣ್ಯ ಮಾಡಿದೀರಾ
ಹೌದು
ಅವರು ಅಷ್ಟೇ ನ ನಮ್ ನಮ ಸ್ನೇಹಿತೆ ಕೂಡ ತುಂಬಾ ಒಳ್ಳೆಯವರು ನಾನೇ ಅವ್ರಿಗೆ ತುಂಬಾ ಕಾಟ ಕೊಡ್ತಾ ಇರ್ತೀನಿ
ಹ ಹಂಗೇನಿಲ್ಲ ಬಿಡಿ
ನಾನ್ ಹೇಳಿದ್ದು ನಮ್ ಸ್ನೇಹಿತ ಬಗ್ಗೆ
ಹೌದಾ
ಹ್ಮ್
ನಮ್ ಸ್ನೇಹಿತ ಇದ್ದಾಳೆ ಅವಳ ಅಪ್ಪಟ
ಹ
ಬಂಗಾರ ಮತ್ತೆ ಹೇಗ್ ನೆಡ್ತಾ ಇದೆ ಮದ್ವೆ
ಯಾರ್ ಮದ್
ನಿಗೆ ನಿನ್ಗೆ ಮದುವೆ ಆಗಿದೆೇನಾ
ಹಾ ಇಬ್ರು ಮಕ್ಳು
ಹಾ ಮಕ್ಲ್ ಹೆಸರು ಲವಕುಷ್ ಚನ್ನ
ಹಾ ಹೌದು ನಿಮ್ಗೆ ಹೆಂಗ್ ಗೊತ್ತು
ಹೌದಾ ಅದು ಹಂಗೆ
ಹ್ಮ್
ಅವಾಗವಾಗ ಇಂತವಲ್ಲ ನೆನಪು ಮಾಡ್ತಾ ಇರ್ತಿವಿ
ಹೌದಾ
ಚೆನ್ನಾಗ್ ಬಿಡಿ
ಹಾ ಅವರು ಶಾ ವಿದ್ಯಾಭ್ಯಾಸ ಮಾಡ್ತಾಯಿದಾರ
ಹಾ ಮಾಡ್ತಾ ಇದ್ದಾರೆ
ಹ್ಮ
ಒಬ್ರು ಒಬ್ಬ್ರು ಅ ವೈದ್ಯ
ವೈದ್ಯಕಿಯ ಶಾಲೆಯಲ್ಲಿ ಹ ದರಾ
ಹಾ ಹೌದು ಇನ್ನೊಬ್ರು ಸರ್ ಕರಿಸಲೆ ಎಲ್ಲ ಹೋಗ್ತಿದ್ದಾರೆ
ಹೌ ಹಾ
ಹ್ಮ ಹ್ಮ್
ನನ್ ಮಗನುೂ ಓದ್ತಾ ಇದಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ
ಓ ಹೌದಾ
ಹೌದು
ಚೆನ್ನಾಗ್ ಓದ್ ಸ್ರಿ
ಹಾ ಓದಿಸ್ತೇನೆ
ಹ್ಮ್ ನಿಮ್ ರಾಮಾಯಣ ಮಹಾಭಾರತ ಎಲ್ಲ ಗೊತ್ತಾ ಶಿಕ್ಷಣ ಏನಕ್ಕೆ ಇರುತ್ತೆ ಇವಾಗ
ರಾಮಾಯಣ ಮಹಾಭಾರತ ಎಲ್ಲ ಗೊತ್ತು ಅದು ಚಿಕ್ಕ ವಯಸ್ಸಿನಿಂದ ನಮ ಅಜ್ಜಿ ಪುಸ್ತಕದಲ್ಲಿ ತೋರಿಸಿ ಹೇಳ್ತಾ ಇದ್ರು ಆಗಿನ ಕಾಲದಲ್ಲಿ ಹಿಂಗೆ ಹಂಗೆ ಇತ್ತು ಅಂತ
ಹೌದಾ ಅಂದ್ರೆ ನಿಮ್ಗೆ ತುಂಬಾ ಕ ಮತ್ತೆ ಎಲ್ಲ ಗೊತ್ತಿರುತ್ತೆ ಅನ್ಸುತ್ತೆ ಅಲ್ವಾ
ಸ್ವಲ್ಪ ಸ್ವಲ್ಪ ಗೊತ್ತು ಮಾ ಅವಾಗವಾಗ ಬರ್ತಾ
ನನಗೆ ಆರು ಅಜ್ಜಿ ಏಳೋರೇ ಇಲ್ಲ
ಹೌದಾ
ಹ್ಮ್
ಹ್ಮ ಏನೆಲ್ಲ ಬಿಡಿ ನಾನೇ ಆ ಸಮಯ ಸಿಕ್ತಾಗ ಹೇಳ್ತೀನಿ ಅತೆ
ಓ ಹೌದಾ ಧನ್ಯವಾದಗಳು
ಧನ್ಯವಾದಗಳು. ಮತ್ತೆ.
ನಿಮ್ ಕಡೆ ಮದ್ವೆ ಇಲ್ಲ ಹೆಂಗ ಮಾಡ್ತಾರೆ.
ನಮ್ ಕಡೆ ಹೇ ಮಾಡ್ತಾರೆ ಗುಡಿ ಹತ್ರರ ಹೋಗಿ.
ಹ್ಮ್.
ಪೂಜೆ ಮಾಡಿ. ಹ. ಹ ಮಂತ್ರ ಎಲ್ಲ ಹೇಳಿ
ಹ್ಮ್
ಹ ಮಜಾ ಮಾಡ್ತಾರೆ
ಹೌದಾ
ಹೌದು. ನಿಮ್ ಕಡೆ. ಮಾಡ್ತಾರೆ.
ನಮ್ ಕಡೆ ನಮ್ ಕಡೆ ಮದ್ವೆ ಅಷ್ಟು ಚೆನ್ನಾಗ್ ಮಾಡಲ್ಲ ಅಂದ್ರೆ
ಹೌದಾ
ಹ್ಮ್ ನಂಗೆ ನಮ್ ಕಡೆ ಮದ್ವೆೇನೆೇ ಇಷ್ಟ ಇಲ್ಲ
ಯಾಕೆ ಆಗಲ್ಲ ಇರ್ತೀರಾ
ಹಾ
ಯಾಕೆ ಆಗಲ್ಲ ಹೇಳ್ತೀರಾ ಎಲ್ಲ ಕಡೆನೂ ಚೆನ್ನಾಗ್ ಮಾಡತ ಸರಲ್ವಾ
ಎಲ್ಲಾ ಕಡೆ ಚೆನ್ನಾಗ್ ಮಾಡ್ತಾರ ನ ನಮ್ ಕಡೆ ಮತ್ತೆ ಇಷ್ಟಾನೇ ಇಲ್ಲ ನಂಗೆ ಇಷ್ಟಾನೇ ಆಗಲ್ಲ
ಹೌದಾ
ಏನು
ನಿಮ್ಮ ನೀವು ಯಾವ ಕೆಲ್ಸ ಮಾಡ್ತೀರಾ
ನಾನು ಏನು ಕೆಲ್ಸ ಮಾಡದೇ ಇಲ್ಲ
ಹೌದಾ ಸರಿ ಮನೆಯಲ್ಲಿ ಫೋನ್ ಮಾತಾಡ್ತಿದ್ದಾರೆ ಅಮ್ಮ ಕರಿತಾ ಇದಾರೆ ಆಮೇಲೆ ಮಾಡ್ತೀನಿ ನಾನು ಹೋಗಿ ಬರ್ತೇನಿ